ಯ
ಹಾ
ಬುಡ ಅಂತನ ಹ ಮೇ
ಅಲೋ
ರೇವಿಕಾಕದ್ರೆ ಕೂಡ ಅಂತ
ಎಂಬಿಡ್ಲಿ ಏನ್ ಕಗತೇನ್
ಹಲೋ ಹಲೋ
ಹ್ಮ್ ಏನ್ ಮಾಡಕ್ಕತ್ತಿ ಹಲೋ ಅಲೋ ಹಲೋ
ಹಲೋ ಯ್ತಾಡ್ತಿಲ್ಲ ಆನೇನ ಕಟ್ ಬಂತ ನನ್ ಆಾ ಆ
ಹ್ಮ್
ಅಲಾ
ಹ್ಮ್. ಹ್ಮ್.
ಕತಿಗ ಹೊಸೂ. ಅಪ ಯಾರ ಕುಡಕ್ಷ ತರಗ ತಂದಟ್ಟ ಕೊತ
ನತ ಸ ಜತ ಮಾಡಲ್ ಕೊಡ್ತು